ಏಳ ದಣಿ.
ಏನಿಲ್ಲ ಪಾ ನೀನೆನ್ ಹೇಳಬೇಕ ಎಲ್ಲಿಗ ಹೋಗಿ.
ಎಲ್ಲಿ ಇಲ್ಲೆ ಶಹಾಪುರಗ್. ಕಾಲೇಜಗೆ ಬಂದಿದೆ ಮತ್ತೆ.
ಹಾ.
ಪೇಪರ್ ಇತ್ತ ಇವಾಗ ಮುಗಿತಂದೆ.
ಮುಗೀತಾ ಅ ಅಯ್ಯಣ್ಣ ಮುಗುದಿಲ್ಲ ಅಂತಲ್ಲ ಇನಾ.
ಏನಂದ್ ಮುಗದಿಲ್ಲಾ ನಮ್ದ ಮುಗಿತ್ ನೋಡಪ್ಪ ಮುಗ್ದ್ ಹೊರಗ ಗ್ರೌಂಡ್ ನ್ಯಾಗ ಬಂದ್ ಕುಂತಿವ ನಾವು.
ಹಾ ನಾನಿಕಡೆ ಐವರ್. ಕಡೆ ಬ
ಆ ಒಬ್ನೇ ಹೋಗಿದ್ದೇನ್.
ಹಾ.
ಒಬ್ಬನೇ
ಒಬ್ಬನೇ ಬಂದೆ ನಡಕೊಂತ ಬಂದೆ.
ಹೌದ ಅಣ್ಣ.
ಹ ಮಸ್ತ್. ಬರಕ್ಕೆ
ಮನ್ಯ ಕುಂತ ಮತ್ತ ಆಯ್ತು ಊಟ ಮಾಡ
ಹ್ಮ ಹ್ಮ ಹ್ಮ ಮತ್ತೆಂಗ್ ಮಾಡಮ ಬ್ರೋ
ಒಂದ್. ಲ್ಲಿ ನಿಂತ ಮಾತಾಡನ ಸರಿ ಕೆಳವಲ್ತನಿಂದ. ಅಷ್ಟೇ ಮಾಡ.
ಹ ನಾ ನಾಡ್ದ ಹೋಗ್ಯಷ್ಟ ನ ಎಲ್ಲ ಮ ಅಂದ್ರ ಆಯ್ತ ಒೋಗ್ಯಷ್ಟ.
ತೋಮಂದ್ರ ಆಯ್ತ್.
ಹ ಹ ಇವರ ಏನಂದಾರ ಆಕೆವರು ಆಕ್ತಾರಂತ ಏನ್.
ಒಂದು ಬಂದಪ್ಪ ಅಂದ್ರ.
ಹ್ಮ ನೀ ಮಾತಾಡ್ಬಾಡ ಇದ್ರ ಬಗ್ಗೆ. ಅದಕೆ ಕೇಳುದ. ಹಾ ಆಯ್ ಬಾಣ ಬರ್
ಬರ್ತಾನ ಅಂತ ಸಮೀರ
ಹಾ ಬುಧವಾರ ಬರ್ ನಾಳೆ ಬರ್ತಂತೋಗತಾನ
ಹ್ಮ
ಕೆಲಸ ಹೋದಿಕ ನೋ
ಎ ಏ ವಲ್ಸದ್ ಅಜ್ಜೇಯೋದೋ ಸುಮ್ನೆ ರ ಕಲಾರದಾಗ ಅದ್ರೆಲ್ಲಿ ವಿಷನ್ ಕೂಡ
ಹಾ ನಾನ್ ಅದನ ಕೂತನನೆ
ಮೊ್ಲೆ ರೊಕ್ಕ ಶಾರ್ಟೇಜ್ ಅವ ಅದ್ರಾಗ ಈಗ ಶಾಪ್ರಗ್ ಬರ್ತವಲ್ಲ ಅಲ್ಲಿ ಬೇಕತವ ಇಲ್ಲಂದ್ರೆ ಎಲ್ಲ ಬಟ್ಟಿಗೆ ಕರ್ಸ ಬಿಡ್ತಾವ
ಹಾ ಕಖರೆ ಮತ್ ಇಲ್ಲ ಇಲ್ಲಿ ತಗೋದೊಮ್ಮಿ ಮತ್ತ್ ಹೊಲ್ಸೋದೊಮ್ಮಿ
ಹ್ಮ ಡಬಲ್ ಓ್ತದ ಅದ್ರಾಗ ಸುಮ್ನೆ ಆರಾಮ್ ರೆಡಿಮೆಂಡ್ ತಗೊಂಡ್ ಉಳ್ದ ರೊಕ್ಕದಾಗ ಆ
ಹಾ ಕರ್ಸಿಗದು ನಾ ನದಿ ನಾ ನಾಗಿ ಹೇಳೂ ನದ್ ಹೇಳಕೂುದಿ ಸು್ನೆ ಹಾಾರದ ಗತ್ತಿದ್ರೆ ಹೇಳ ಕೇಳುವಂತ ಅನತಿ
ಹ್ಮ
ಹೆಂಗ್ ಮಾಡ್ತಾನ ಹೆಂಗಲ್ಲಿ
ಹೊಲ್ಸನ ಅಂದ್ರರು ಹೊಲ್ಸಲಪಾ ಹಂಗೇನಿಲ್ಲಲ್ಲ ಅವ್ರ ಅವ್ರ ಇಷ್ಟ
ಹ್ಮ್ ಹ್ಮ್ ಸರಿ ಇನ್ನೇನ್ ಹಿಂಗೇನ್ ಹಿಂಗೇನ್ ಮಲ್ಯಂದ ಹೊಲ್ಸ್ಲಕ್ಕ ಹಾ
ಹ್ಮ್
ರೆಡಿಮೇಡ್ ಇರ್ಲ ಪಪಾ ಎಲ್ಲಿ ಹೊಲ್ಸಕ್ ಹೋತಿ ಆರ್ನೂರ ಐವತ್ತೊಂದಂದು ಶರ್ಟಿಗೆ ಹೊಲ್ತಾರ ಎಲ್ಲ ಬಾಳ ತುಟ್ಟಗ ಈ ಎ ಬ
ಅದಕ್ಕೆ ಮಾಡ ನಾ ಈಗ ಹೊಲಿಯಕ ಎಂತ ಕಮ್ಮಿ ಮುನ್ನೂರ ನಾನೂರು ರೂಪಾಯಿ ತಗೋತಾರ ಹ್ಮ
ಯಾತರ್ಪ ಈಗಂತ ಅಂದ ಈಗ ಒಂದು ಪ್ಯಾಂಟ್ ಒಂದ ಶರ್ಟ್ ಹೊಳಿಬೇಕಂದ್ರೆ ಏಳನೂರು ಎಂತನೂರ್ ತಗೋತಾರೆ
ಎಂನೂರು ರೂಪಾಯಿ ಹೊಲಯಾಕ ಅಂದ್ರು ಈಗ ವರ್ಷಕ ಅಂತರ ಒಂದ್ ಸಾವಿರ ರೂಪಾಯಿ್ ಬೇಕು
ಬೇಕೇ ಬೇಕಕ್ ತೌಲಾಕ ಇಲಕ್ಕಂದಲ ಇಲ್ಲ ಅಂತಂತ ಸ್ವಲ್ಪ ಚುಟ್ಟಿ ಇರ್ತಾವ ನಾವು ಸಾವಿರ ಆಡ್ ಸಾವಿರ ರೂಪಾಯಿ ಬೇಕುಷ್ಟ ಮೊನೆಗ್ ಬರೀ ಇದ್ರ ಇದ್ರ ಕೇಳಬ ಇದ್ರ ನೀನೆ ಕೇಳಿದ್ವಿ
ಹಾ
ರೆಡಿಮೆಂಟ್ ಮೂರ್ ಸಾವಿರ ರೂಪಾಯಿ ಶರ್ಟ್
ಅಬ್ ಲೈಲನ್ ಶರ್ಟ್ ಮೂರ್ ಸಾವಿರ ಅವ್ನಲ್ಲಿ ಅವಲ್ಲ ಲೈಲಾನ್ ಶರ್ಟ್ ಸಾವಿರ ರೂಪಾಯಿ ಏೋ ಒಂಬೈೂರು ರಪಾಯಿ ನೋ ಗೋಸ್ ಬ ಅ ಅವನಲ್ಲ ಬ ಶರ್ಟ್ ಬಾರಿ ಕತರನಾಕ ಅಂದ್ರ ಲೈಲ್ಲನ್ ಪ್ಯೂರ್ ನೋಡಮ್ಮ ಇಲ್ಲಿ ಹೋಗಮ್ಮ ಅನ್ನಕೂಲ ಯಾವ ಬರ್ತಾವತ ಮರ ಹಾ
ಹ್ಮ ಅಷ್ಟೇ ಅವಳ ಗಯ
ಅವ್ ತಗೊಂಡ ಬಂದ್ಬಿಡ್ಕ್ಕ ಕಡೆಗೆ ಅದೇ ಮೈ ತನಕಲ್ ಬಿತ್ತ ಆಗಬೇಕು
ಹ್ಮ್ ಎಲ್ಲ ಅನುಕೂಲ ಬಿದ್ದು ತಗೊಬರ್ಬೇಕ ಪಂದ್ಯ ನಿಂದ್ ಯಾಕ ವಾಯ್ಸ್ಸ ಬ್ರೇಕ್ ಅಲಕತ್ಲ ಪೂ
ಹ ಗಳೆ ಬಿತದಲ್ಲ ಅದಕ್ಕೆ
ಹಾ ಆಯನಸ ಅದಕ್ಕೆ ಒಂದ್ ಸೈಡ್ ಎಲ್ಲನ್ ಕಾನ್ಟಂಟ್ ನಿಂದ್ರು ಹ್ಮ ಗಾಳಿ ಜಿಗ್ಗದೇನ್ ರೋಡಿಗೆ ಹೌದಾ ಹ್ಮ್ ಹ್ಮ್ ಹ್ಮ್ ಮತ್ತೆಂದಂದಣಿ ಹೇಳ್ಬೇಕಕ್ ಸಮಾಚಾರ ಹ್ಮ
ಬೈಕ್
ಫುಲ್ ಹೈಟ್ ಆಗಿಬಿಟ್ಟದಲ್ ರೋಡ್ ಹಂಗ ಈ ಗಾಳ ಜಿಗ್ಗೆ ಹೊಡತದ
ಹಾ ಹಾ
ಹ್ಮ್ ಬೈತ ಮಂದಿರ
ಹ ಮೈಬ ಮೈಬ ಏನ್ ಮಾಡ ಗತ್ತಾನ ಮೈಬೂ ಏನ್ ಮಾಡಕತಾನ
ಹ್ಮ್ ಮೈಬೂ ಯಾರ್ದ ಫನ್ನೆ ಮಾತಾಡಕತಿದ್ದ ಇವಾಗ ಇವಾಗ ನೋಡಿ
ಹಾ ಹ ಟೈಗರ್
ಬ್ಲ್ಲಾಕ್ ಟೈಗರ್ ಕಾಲ ಉದ್ದ ಚೇಚ್ಕೊಂಡು ಕುೂಂತ ಪೋನ್ ನೋಡಕೆಂತ
ಹ ನೋಡ್ ಬರ ಫೋನೇ ನೋಡ್
ಹ್ಮ್ ಎಲ್ಲ ಸಾಕಾಯದಂತ ಪೂರ ಟೈಗರ್ಗ ಅದಕ್ಕೆ ಫೋನ್ ನೋಡ್ಕನ್ ಕುಂತಾನ
ಏನ್ ಮಾಡೊತ್ ಮ ಬಿಸಿಪಾ ನಾ ಮನೆ ನೋಡ್ತ ಬರ ನೋಡಿ ನೋಡಿ ತೆಲಿ ಮ್ಯಾಲ್ ಕಂಬೈನಾೋಡ್
ಏ ನಾನ್ ನಂಗೆ ಮುಂಜೆಾನ ಹೋಗಿ ಕುಕು ಬಿಡ್ದ್ ಕಡೆ ಕೆರೆವಟಿಗೆ ಸಾಕಾಯ್ತು ಕನು ಪ ಫೋನ್ ನ ಅಂತ ಅದಕ್ಕೆ ಹೊಗ ತಣ್ಣು ಕುತ್ ಬಿಿಟ್ಟಿದ್ದೇ ನಾನು
ನನ ಗ ತುಂಬ
ಹ್ಮ್
ಹೌದಾ
ಇಲ್ಲಿ ಹೆಂಗಿ ಕ್ರಿಕೆಟ್ ಆಡ್ತಾರ
ಅಲ್ಲ ಬಿಸಲಾ ಅದ್ ಇನ್ನೂ ಸ್ವಲ್ಪ ನಿಂತೊದ್ರೆ ನಡತಿತ್ತಲ್ಲ ಆದ್ರೂ ಹೋಯ್ತಿ
ಏ ನಾಳೆ ಬಿದ್ದಲ್ ನಾಳೆ ಬಿದ್ದ ಹ್ಮ್ಮ್ ನಳಗತ್ತು ಲ್ಲಲ್ಲ ತಪ್ಪ
ಹ್ಮ್ ಹ್ಮ್
ಮನ್ಷ ಬರಲ್ ಇತ್ತು ಬಂದೆ ಮತ್ ಹೊರಾಗ ಅಲ್ಲಿಗೆ ಹೋಗ ಗುದ ಆಯತತಂಗ ಹ
ಮನೆಗ್ ಗೆಟದಾನ ಕುದ್ರತ ಬ್ಯಾಸಲ್ವಾರ್ ದಗಣ ಮಕ್ಕಳಿ
ಹಾ ಬ್ಯಾಸರ್ ಬಂತ ಅದಕ್ಕೆ ಬಂದ್ಬಿಟ್ಟಕಿ ಗಾಡಿ ಗಾಡಿ ಇತ್ತು ಮನೆ ಗಾಡಿ ತಗೊಂಡ್ ಬಂದಿಲ್ಲ ನಾನು
ಅಲ್ಲ ಇದ್ ಡಿಗ್ರಿ ಮುಗತ್ ಮತ್ತೆ ತೆಂಗಪ್ಪ ಮುಂದ ಓದದು
ಕೆನ ಪಏನಂದ ಆಐ ಈಟ ಮಾಡನಲ್ಲಾ ಈ ಟೈಮ್ ನಾಗೆ ಏನ
ಹೌದಾ
ಐಟ ಆದ
ಯತ ಇಲ್ಲಿ ಗೌರ್ಮೆಂಟ್ ಆ ದೇಶಮುಖ ಹೌದಾ
ಹ್ಮ ನೀವ ಏನ್ ಮಾಡ್ಬೇಕಕ್ ಮುಂದ
ನೆಕ್ಸ್ಟ್ ಟೈಮ್ ಎಮ್ ಎಸ್ ಸಿ
ಎಮ್ ಎಸ್ ಸಿ ಹಕ್ಪಪ್ಪ ನ ಇಲ್ಲಿ ಸಾಕ್
ಎಮ್ ಎಸ್ ಸಿ ಮಾಡೋ ನೋ ನೆಕ್ಸ್ಟ್
ಹ್ಮ
ಎಲ್ಲಂದ ದೂರ್ ಚಲೋ ಕಾಲೇಜ ಡಿಗ್ರಿ ಇಲ್ಲಿಗೆ
ಹಾ ಸಾಕು
ಓದೋ ಫ್ಯೂಚರ್ ಅದ ಮಂದ ಬಾ
ನೀ ಎಷ್ಟಂತ ಹೋಯ್ತು ಏನ್
ಕ ಲೆಕ್ಚರ್ ಪೋಸ್ಟ್ ಯಾವ ನಡ್ದಪ್ಪ ಅಂದ್ರೆ ಏ ಮಾಡತ್ ನಮ್ ದಯವಕ್
ಅದು ಹೇಳಕ್ಕಲ್ ಬಿಡ ಅದಕ್ಕೆ ಮತ್ತ ಬಿ ಏ ಡ್ ಮಾಡಬೇಕ ಬಿ ಈಗ ಇದ್ರಾಗ ಮನೆಗೆ ಹಾ ಮತ್ತೆ ಇದ್ರಾಗ ಮನೆಗೆ ಕೊಡ್ಲಾಕ್ ಹ ಇ ಮಾಡ್ತಾರ ಅದ ಕೊಡ್ತಾರ
ಅದನ್ನು ಬರರ ಆ ಇ ಮಿದ್ರ ನಮ್ಮ್ ರಾತ್ರಿಲ್ಲ ಮರಿಕಬಕ್ ನಾವು
ಹಾ ಮತ್ತೆ ವರ್ಷಿಗೆ ಒಂದ್ ಲಕ್ಷ ಸಾರು ಕೊಡ್ತಾರೆ ಹೇಳ ಬೇಡ ಬೇಡ ಸುಮ್ನೆ ಇದೆ ಐ ಅದ ಕಟ ಹ್ಮ ಅದೇ ಹ್ಮ ಅದೇ ನೋಡಿ ಬೆಂಗಳೂರ್ ಹೋಗಬಡ್ ಹ
ಹೌದು ಇದು ಅದು ಇದ ಕರ್ದಿರಲ್ವ ಅದ ಹೋಗ್ಬಿಡಕ್ ಅಪ್ರೆಂಶಿಪ್ ಹೋಗ್ಬಿಡಕ್ ಕಲ ಬೆಂಗ್ಗಳೂರ್ಗೆ ಯಾವ್ದಲ ಕಂಪ್ನಿಗೆ
ಹ್ಮ್ ಇಲ್ಲ ನಮ ಸರ್ ಕಳ್ಸನ ಅಂತ ಅಂದ್ರ
ಹಾ ಲೈಫ್ ಸೆಟ್ಲ್ ಮತ್ತೆ
ಎರಡು ಮೂರು ತಿಂಗಳು ಇಲ್ಲ ಶಾಪರ್ನ ಯಾವ್ದ ನ ಇದ್ರಕ್ಕ
ಎದರಾಗ
ಅರ್ತ್ತುಕಟನ್ ಪರವಿಲ್ಲ ಇಲ್ಲ ಸರಿಗ್ ಹೇಳ್ಬೇಕೂ ಮುತ್ಯಾಗ ಆ ಹಾ ನನ್ಸ ಮುತ್ತುಣಾಗ ಆದಂತ ಅಲ್ಲಿೇ ಹೋಗ್ಕ್
ಅದೇ ಮತ್ತೆ ಹೋಗ ನಿನ್ಗ ಅಂದ್ರಲ್ ಸರ್.
ಹಾ ಅಲ್ಲೇ ಹೋಗ್ಬೇಕ ಇ ಅ ರಿಜಿಮ ಒಂದ್ ರೆಡಿ ಮಾಡ್ಕೊಬೇಕಲ್ಲ ನಾವ್ ಹೋಗಿಲ್ಲ.
ಏ ಅದೇನ್ ಒಂದ್ ದಿನದಾಗ ಮಾಡಿಕಬದ ರೆಡಿ ಬಂದ ಕೆಶಿಂದ್ ಆಯಕರತ್.
ಹ ಅದಕ್ಕೆ ಅದ ನೀನ್ ರೆಡಿ ಮಾಡಿ ಇದು ಒಂದ ಪೇಪರ್ ಒಂದ ಆತಲ್ಲ ಇಪ್ಪತ್ನಾಲ್ಕನ ತಾರೀಕು ಒಂದ್.
ಹೌದ ಇನ್ನ ಒಂದ್ ಪೇಪರ್ ಅದ. ಆ ಪೇಪರ್ ಮುಗದ ಆ ಪೇಪರ್ ಮುಗದಮ್ಯಾಲ್. ತೆಗಿಸಿ ಬಿಡ ನ ನಂದ ನಿಂದ ಒಂದ್ ರೆಸುಮು.
ಹ್ಮ್ ಸರಿ ತೋಪ್ಪ ಈ ನಿಂದ ನಾದೇ ನ ಯಾವಾಗ ಪೇಪರ್.
ನಂದುನ್ ಅವವತ್ತೇ ಆದ ಹಮತ್ತೆ ಲಾಸ್ಟಗೆ ಅವತ್ತಗ ನೋಡ್ ಲಾಸ್ಟ್ ಆಯ್ತು.
ನೀವ್ ಆಯ್ಕ್ಯಾವರು ಅಂದ್ರೆ ನಾವು ಆಕಿ.
ಅಕಿರೋದು ಏನ್ ಮಾಡಿದನ್ ಗೊತ್ತಿಲ್ಲ ಆಕನೋರ್ದ ಗೊತ್ತಿಲ್ಲ ವಿಶ್ವ ವಿಶ್ವಂದು ನಂದು. ಅದು ಮೈಬಂದ ಆದ್ಏನ್ ಮಾಡದ.
ಮೈಬಂದ ನಾ ದಂತಪ್ಪಾ. ಹ್ಮ್ ಹ್ಮ್ ನಿಲ್ಕಂದ್ರೆ ಯಾರಿಗಾನ ಕುಂದರ್ಸಿ ಬಿಡ್. ನಗಡಿ. ಮತ್ ಅಲಬದಿನ ಆಗಲ್ಲೊ ಕುಂತ್ ಬರಿಲಾಕ್.
ಏನ ಆಗಲ್ ದಣಿ ಏನ್ ಯಾಡ್ ತಾಸ್ ಸುಮ್ನ ಪಟ್ಟ ಪಟ್ಟ ಪಟ್ಟ ಪಟ್ಟ ಪಟ್ಟ ಗೀಚ.
ಮನ್ಸಿಗೆ ಎಲ್ಲ. ಹೇಳ್ ಟಿಕ್ ಆಕುವ್ ಇಲ್ಲ ನಮ್ಮು ಬರೆಯವ ಅವ.
ಟಿಕ್ ಆವಾಗ್ಲೇ ಮುಗ್ದಾವೆ ಬರ್ ಏನಿದ್ರು.
ಇದ್ರು ಟಿಕ್ ಹಾಕೋವಿದ್ದು ಅಂದ್ರ.
ಆಯ್ತ ಆಯ್ತ್ ಸರಿ ತೋದಣೆ ಹಚ್ತಿನ ಫೋನ್ ಈಗ.